ಹಲೋ.
ಹಲೋ ಎಲ್ಲಪ್ಪ ಹೋತಾ ಇದ್ದೆ.
ಎತ್ತ್ ಹೋಗ್ಲಿ.
ಹ ನೆಟ್ಗ ಹೋಗ್ತಾ ಇದ್ದ ಕೆಲವೋಗ್ಬಿಡಿಕದ.
ಅಲ್ಲಿಗೆ ಹೋಗಆಮ್ ನಡಿ ಕಡದೆ ಹ್ಮ್
ಏನ್ ತಾರ್ಪಲ್ ಇರ್ಪಲ್ ಕಳೆದತ್ರ
ಬಾ ಬಾ. ಏನ್ ಮಾಡದರ ಮಳೆ.
ಏನಪ್ಪ ಮಳೆ ಹಾ.
ಹೊಸಖರಗಳು ಎಲ್ಲಾ ಒಳಗ ಮೇಯತಾವೆ.
ಹೌದಾ.
ಹ್ಮ್ಮ್.
ಹ್ಮ್ ಯಾರು ಪರಿಹಾರ ಮಾಡ್ಬೇಕತಾನ.
ಮಾಡ್ಬೇಕು ಮಾಡವ.
ಹ್ಮ್ಮ್
ಹ ಎಲ್ಲ ಹೋಗಿದ್ರಿ.
ಏನಿಲ್ಲಾ ಕನೂರುೂ ಇದು.
ಹಾ.
ಹ ಟೇಕೆ ಮಗನ ಸ್ಕೂರ್ ಬಿಡ್ಬೇಕಾಗಿತ್ತು.
ಹಾ.
ಬಿಡ್ ಡ್ ಬರಕ್ ಹೋಗಿದ್ದ ಹಾ
ಹ್ಮ್ ಹ್ಮ್ ಯಾಕ ಯಾಕ ಇಲ್ಲ ಒಬ್ರು ಹೆಂಗರ್ತಾರ ಕುೂತ್ಕೊಂಡ.
ಯಾಕಂತೆ.
ಗಣ ಮಾತಡ ಬ ಕಾರ್ಯ ಲ್ಲೋದ. ಹಲೋ.
ನಿಮ್ ಮನೆಗ್
ಹಾ. ಹ್ಮ್ಮ್
ಊರ್ಲ್ಲಿ ಮಳೆ ಬೆಳೆ
ಮಳೆ ಬೆಳೆ ಏನಿಲ್ಲ ಎಲ್ಲ ಕಮ್ಮಿ. ಏನು ಗುದ್ದಿದ್ದಾನ ಆಗಿತ್ತು. ಇ ಬಡಾಪನಏನ ಹ್ಮ್
ಹಲೋ ಹಾ ಹೇಳಪ್ಪಾ
ಏನಂತ ಅವ್ರಗೂ
ಜೊತೆ ಮಾತಾಡ್ಬೋದಲ್ಲ ಮಾತಾಡುವಂತ ಹಾ
ಎಲ್ಲಾ ಮಾತಾಡಂಗಿಲ್ಲ ಅಂತ ನಾ
ಹಾ ಹ್ಮ್ ಹ್ಮ
ಎಲ್ಲಾ ಮಾತಾಡಗಿಲ್ಲ
ಹಾ ನಮಲ್ಲಿ ಕೂತ್ಗಳ ಜಾಗದಲ್ಲೆಲ್ಲ ಕಾಂಗ್ರೆಸ್ ಗಿಡ ಬೆಲ್ಕಂಡದಾಳ ಬಂದ್ ಕಿತ್ಾಕಕ್ಕ ಆಗಲ್ವಾ
ಒಬೇಕಿತ್ತ ಹಾಕ್ಬೇಕು
ಹಾ ಎಲ್ಲಾರೂ ಕಿತ್ತಾಕರ್ ಗರ್ಕ ಗಿರ್ಕ ಎಲ್ಲ ಕಿತ್ತಾಕದ ಆಯ್ತದಪ್ಪ ಹಾ ಯೋಗಿನ ಐನೂರೂಪಾಯಿ ಕೊಡ್ತೀನಿ ಕಿತ್ತಾಕು ಅಂದ್ರೆ ಕಿತ್ತಾಕ್ದೆ ಕೂತಾನ ಅಳ್ಳ ಅರ್ಸ್ಕೊಂಡು
ಅಲ್ಲೇ ಆಲ್ದ ಮಾರದತ್ರ ಬೇವ್ನ ಗಿಡ ಐತಲ್ಲ ಕಿತ್ತಾಕ್ ಹೋದ್ನ
ಮುಳ್ಳುಂಗಡಡೆ ಎಲ್ಲ ಮಸ್ತ ಆಗಿಐತೆ
ಕಿತ ಕಿತ್ತಾಕು ಹ್ಮ್
ಆಮೇಲೆ
ಹಾ
ತಿನ್ನಿ ಮಾಡ್ದ
ಇಲ್ಲ ನಿಂದು
ನೀಲ ಮಾಡ್ಬೇಕು
ಈ ಟೈಮ ಆಯ್ತಲ್ಲ ಇಲ್ಲಿ ಗಾರೆ ಕೆಲ್ಸ ಕಲೆ ಐತಿ ಅಿಂದ ಗಾರೆ ಕೆಲ್ಸ ಮಾಡ್ತೀಯಾ
ಆ ಕೆಲ್ಸಿನರು ಸರಿ ಹೋಗ ಮಾಡ್ಬೇಕು
ಹಾ ಎಂಟನೂರು ರೂಪಾಯಿ ಕೂಲಿ ಕೊಡ್ತಾರಂತ ಊಟ ತಿಂಡಿ ಅವ್ರ್ದೆ
ಹ್ಮ
ಮತ್ತೆ ಜಮೀನ್ಗ ಏನಕ್ಕಿದಪ್ಪಾ ಹಾ ಏನ್ ಸೌಂಡ್ ಅದು
ಲ್ಲ
ಅಯ್ಯೋ ನನಗೆಲ್ಲಿ ಕಿವಿಕಾರ್ ಅಂತ್ತದ
ಏನು ಮಾಡೋಕಾಗಲ್ಲ
ಹಾ ಇನೇನ್ ಸಮಾಚಾರ ಟೈಮೇ ಆಯ್ತಿಲ್ವಲ್ಲಾ ನಾವ್ ಏನ್ ಮಾಡವ್
ಎಲ್ಲ ಸುಮ್ನೆಮಕ್ದಾರ.
ಹಾ ಎಲ್ಲಿ ಕಾರು ಕಾಣಸ್ಕತಾನೆ ಇಲ್ಲ
ಬತ್ತನೆ ಬತ್ತಾನೆ ಎಲ್ಲಿಗ ಹೋಗಿಲ್ಲ ಬರ್ತ್ತಾನೆ
ಹಾ ಗೇಮು
ೇಟ್ ಲೇಟ್ ಆಗ
ಹಾ ಗೇಮ್ರ್ಕಂದ್ರೆ ಮಾತಾಡ್ಬೋದ ನೋಡವ ಆಗಲ್ವ ಹ್ಮ್ ಯಾವ್ದಲ ಇದೆ ಮ್ಲಿ ಗೇಮ್ಲಿ ಯಾವತ್ ಇದವಪ್ಪ ಅಂದ ಪ್ಲಾಟಿನಮು ಬೋಲ್ಡು ಸಿಲ್ವರು
ನಾನು ಹಿರಕ್ಲವನೇ.
ಇರ ಇಕ್ಲ. ಹಾ ಯಾವತ್ ಸಿ ಎಸ್ಲೆ ಬಿರ್.
ಸ ಅಸ್ಸು.
ಹ್ಮ್.
ನೀವ್ ಯಾತ್ತರದಲಿದಿರ.
ನಾವು ಇರಕ್ ಪೈಲವಿ.
ಫೈಲಿ.
ಹ್ಮ್ ಸೀರಿಯಸ್ಲಿ ಡೈಮಂಡ್ ಟೂಲಾಮ. ಹ್ಮ್. ಹೇಳ್ಬೇಕು.
ಎಲ್ಲಾ ಆರಾಮ.
ಎಲ್ಲಾ ಆರಾಮು ನೀವ್ ಆರಾಮು.
ಹ ಆರಾಮ.
ಹ್ಮ್.
ಎಷ್ಟ ಮರೆ ಐತೆ ನಿಮ್ಮ ಹತ್ರ.
ಏನಪ್ಪಾ.
ಗಡಮರಿಗಳುಡ ಬರಿ ಮರಿ ಹಸ.
ನಮ್ಮ ಹತ್ರ ಏನ್ ನಾಲ್ಕ್ ಮರಿ ಐತೆ.
ಹಾ.
ಹಾ. ಎಲ್ಲ ದೇವರು ಬಿಟ್ಟಿರೋದು ಹಸಗಳಿಲ್ಲ. ಹಾ. ನಿಮ್ಮತ್ರ ಎಷ್ಟಐತೆ.
ಎರಡುಸ ಅದೆ ಎರಡು.
ಹಾ.
ಒಂದ್ ಗಂಡು ಒಂದು ಹೆಣ್ಣು.
ಹಾ ಸರಿ. ಹ. ಹೇಳ್ಬೇಕೋ.
ತುಂಬ ಆಯತ.
ಡ್ಯಾಮ್ ಅಲ್ಲಿ ನೀರ್ಲ್ಲ ಎಲ್ಲ ಮೀನ್ಗಳೆಲ್ಲ ಸಾತೊಗ್ಇದೆ. ಡ್ಯಾಮ್ ಅಲ್ಲಿ ನೀರಿಲ್ಲ. ಹಾ.
ಹ. ಎಲ್ಲ ನೀರೆಲ್ಲ ಸೂನ್ಡೋಗಿ ಮೀನುಗಳೆಲ್ಲಾ ಸತ್ತ ಹೋಗ್ತಾ ಇದೆ.
ಮಳೆನೇ ಇಲ್ವಲ್ಲ ಎಲ್ಲಿ ಎಲ್ಲರೂ.
ಹಾ. ಹ್ಮ್ ಹ್ಮ್
ನೀರಲ್ಲ.
ಹಾ ಅನ್ನೆಲ್ಲ್ರು ಫೋನ್ ಮಾಡಿದ್ರೆ. ಅನಿಲ್ ಅವ್ರಿಗೆ ಫೋನ್ ಮಾಡಿದ್ರಲ್ಲ.
ಇಲ್ಲ ಮಾಡಿಲ್ಲ.
ನಾನ ಮಾಡ್ತಾವ್ರೇ.
ನಾವ್ ಮಾಡಲ್ಲ ಬಿಡಿ.
ನನಗ್ ಮಾಡ್ತಾರೆ ಅಂದ್ರೆ. ಫೋನ್ ಬರಲ್ಲ ನೀವು ಫುಲ್ ಬ್ಲ್ಯಾಕ್ ಮಾಡಿದೀರಾ ನನ್ ಫುಲ್ ಬ್ಲಯಾಕ್ ಮಾಡಿಲ್ಲ.
ಹಾ
ಆಮೇಲಿ ಫೋನ್ ಬತ್ತದೆ ಅಂದ್ರೆ ಅವ್ನಿಗೆ ಬಿಝಿ ಅಂದ್ ಬತ್ತದೇ ಅಷ್ಟೇ ಕಾಲ್ ಮಾಡದ್ರೆ.
ಹಂಗೆಂಗ ಅದೆಂಗೆ.
ಅದಾ ಅದ ಹಂಗೆ ಅದ ಫೋನಲ್ಲಿ ಸೆಟ್ಟಿಂಗ್ಸ್ ಎಲ್ಲಿ ಕುಂತಿರ್ಬೇಕು. ಹ್ಮ್ ಹ್ಮ್ ಹ್ಮ್ ಎಷ್ಟ ಆಯ್ತಾ ಆ ಏಳ್ ನಿಮ್ಶಾ ಆಯ್ತು. ಕಾಲ್ ಮಾಡಿ.
ಆಗ್ಲಿ ಆಗ್ಲಿ.
ಹ್ಮ್ ಆ ಬೇವನ್ ಗಿಡದಾರ ಕಿತಾಕು.
ಹ ಇಲ್ಲಿ ಜಾ ಆಗೈತೆ ಕಿತ್ತಾಕ್ ಬೇಕ್ ಅದುನುವೆ.
ಇಲ್ಲಾ ಮೇಲೆ ನೋಡು ಮಡ್ಡಿ ಗಡೆ ಕಾಣತ ಮಡ್ಡಿ ಗಿಡ ಕಿತ್ತಾಕು. ಹಾ
ಮತ್ತೆ ಸಾಯಂಕಾಲ ಎಷ್ಟೊತ್ಕ ಹೋಗೋಣ.
ಸಾಯಂಕಾಲ ಹೋಗಣ ಮೂರೂವರೆ.
ಮೂರೂವರೆಗೆ.
ಮೂರುವರೆ ಹಾ. ಹ್ಮ್ ಪಶೋದ ಅಂಕಲ್ಗ ಫೋನ್ ಮಾಡ್ಬಿಟ್ಟು ಅಲ್ಲಿ ನಿಂತ್ಕೋ ಬನ್ನಬಿಟ್ಟು ಆಮೇಲೆ ಹೋಗಣ. ಇಲ್ಲ ಅಂದ್ರ ಅವನ್ ನೆನ್ ಹಾಕೋಕ ಬಸ್ ಸ್ಯಾಂಡ್ಲೆಲ್ಲ ಹುಡುಕ್ಬೇಕ್ ಆಯ್ತದ ಅವ್ನಾ.
ಅಷ್ಟೇ.
ಹಾ ನಮ್ಮ ಉರ್ಲಿ ಪಾನಿಪುರಿ ಗೋಬಿ ಅಂಗಡಿ ಓಪನ್ ಐತೆತೆ ಗೊತ್ತಾ.
ಹಾ ಯಾವಾಗ ಆಯ್ತು.
ನಾಳೆ.
ಹಂ.
ರಿಒಪಾ
ಹ್ಮ್ ಫಸ್ಟ್ ದಿನಾ ತಿಂದವ್ರೂ ನಾಲ್ಕ ದಿನ ಹಾಸ್ಪಿಟ್ಲ್.
ಹಾ
ಹಾ
ಹಾಗೆ.
ಹ್ಮ್
ಏನ್ ನಾಳೆಯಿಂದ ಫುಲ್ಲು ಒಂದಾಗದೆ.
ಹಾ ನಾಳೆ ನಮಗ್ ಜಾಗಾ ಇಲ್ಲಾ.
ದಾರಿ ಇಲ್ಲಾ.
ಎಷ್ಟ ದಿನ ಎರಡ ದಿನ.
ನಲ್ಲೇ.
ಮನೆನೆ ಹ್ಮ್. ಹಂ
ಮನೆ ಬಿಟ್ರೆ ಇಲ್ಲೆ ಇಲ್ಲೆ.
ಮನೆ ಬಿಟ್ರೆ ಎಲ್ಲಿ ಜಾಗಾ ಇಲ್ಲಾ. ಬಾ ಹಾ ಏನ್ ಮಾಡಕ್ಕ ಆಗಲ್ಲ.
ಹ್ಮ
ಹ್ಮ್ ಏನಾದ್ರೂ ಒಂದ್ ಮಾಡ್ಬೇಕಲ್ಲ. ನಂದ ಒಂದ್ ಟಾಸ್ಕ್ ಹೋಯ್ತಲ್ಲ ಅದೊಂದೇ ಬೇಜಾರ್ ನನ್ಗ ನಾಲ್ಕ್ ಕಂಪ್ಲೀಟ್ ಆಗೈತೆ ಇನ್ನೊಂದು ಟಾಸ್ಕ್ ಹೊಂಟೈ್ತಲ್ಲ ಅಂತ ರಿಷಮ ಬಡಿಯವ್ರು ಆಗದು ಹ ಅದು ಅಂದ್ರ ನೈಟ್ ಕಾಲ್ ಮಾಡುವಂತ ಅಂದ್ಬಿಟ್ಟ ಮಾಡ್ದ ಹಾ ಸ್ಟ್ ಫಸ್ಟ್ ಕಾಲ್ ಎತ್ನಿಲ್ಲ ಸೆಕಂಡ್ ಕಾಲ್ ಪಿಕ್ ಮಾಡ್ದ ಹಾ ಅಲ್ಲಿಗೆ ಒಂದ ಟಾಸ್ಕ್ ಮುಗೀತು ಹಾ ಏನ ಮಾಡಕ್ಕಾಗಲ್ಲ
ನಾವ ೇನ್ ಮಾಡಕ ಗೊತ್ತೇನು
ಹ್ಮ್ ್ಮ ಎಷ್ಟು ಸಕೆಂಡು ಹಾ
ನಾವೇನ್ ಮಾಡಕ ಗೊತ್ತೇನು ಅಂತಂದೆ ಹ್ಮ
ಏನ್ ಸೌಂಡ ಅದು ಫೋನ್ ಬತೈ್ತ ಯಾರ
ವಿಜಯರು
ವಿಜಯವ್ರ ಇನ್ನೊಂದ ಯಾರ ಯಾವಿದೆ
ಮಜಿ
ನಿ ಬಮ್ಮದನ
ಹಾ
ಆಯ್ತ ಆಯ್ತು ಇನ್ನೊಂದ ಹತ್ತು ಸೆಕೆಂಡ್ ಆಯ್ತು
ಹಾ ಫೋನ್ ರಿಸೀವ್ ಮಾಡ್ರ ಅಮೌಂಟ್ ಕೊಡ್ಬೇಕು ಮಾಡ್ದ ರಿಸವ ಇಲ್ವಾ
ಉಡಿಿಲ್ಲ
ಹಾ ಸರಿ ಈಗ ಕಾಲ್ ಕಟ್ ಮಾಡ್ತೀರಾ
ಹಾ ಹ್ಮ್
ಎತ್ತಿಂದ ನಾ ಮಾಡ್ತೇನೆ ಹಲೋ